ಸಿಕ್ತದೆ ಹೆಸರ ಪೂರ್ತಿ ಎ ಜಿ ಎಮಲೆ ಸಿಗಾತಿಲ್ಲ
ಇಲ್ಲ ಸಿದ್ಧಗಂಗಾ ಆಯ್ತು ಸಿದ್ಧಗಂಗ ಆದ್ಮೇಲೆ ಕೆ ವಿ ಜಿ ಸೂಳ್ಯ ಸೂಳ್ಯ ಆದ್ಮೇಲೆ ಸಪ್ತಗಿರಿ ಬೆ್ಯಾಂಗ್ಗಳೂರು
ಹಾ ಅವ ಇರ್ಲಿ ಆರ್ಕ ಒಂದ್ ಉಲದೈತಿ ಶುಶ್ರರುತಂದ ಒಂದ ಉಲದೈತಿ ಇಲ್ಲ ಈಗ ಹ ಮತ್ತೆ ಯಾವಾವ ಕಾಲೇಜ್ ಉಳದವ್ ಈಗ
ಅಷ್ಟ
ಹ್ಮ ಹಾ ಅದನ್ನು ಫಸ್ಟ್ ಇದನ್ನ ಶುಶ್ರುತ ಹಾಕ ಆರ್ ಕೆ ಮಂಡ್ಯ ಕಾಲೇಜ್ ಏನ್ ಎಲ್ಲಿ ಕೇಳಿಲ್ಲ ಶುಶ್ರುತ ಮ ಇದಆತ್ರಯ ಇವು ಕಾಲೇಜ್ಗಳು ಅದಾವಲ್ಲ ಸ್ವಲ್ಪ ಕೇಳಿದ್ದು ಅದಾವ ಅದಕ್ಕ ಅದನ್ನ ಹಾಕ್ ಶಿಶುತ
ಹೆಂಗಗೆೈಐತಿ ಗೊತ್ತೆ
ಏನಂತ ಗೊತ್ತಿಲ್ಲ ಬಟ್ ಇದು ಏನಾದ್ರೂ ಹೇಳ್ಬೇಕಂದ್ರ ಹಾ ಆರ್ ಕೆ ಕಿತ್ತ ಆರ್ ಕೆ ಅಂತೂ ಎಲ್ಲಿ ಕೇಳೇ ಇಲ್ಲ ನಾವು ಅಟ್ಲೀಸ್ಟ್ ಹೇಳ್ಬಂದ್ರೆ ಇದ್ನಾರ ಕೇಳಿರ್ತೇವಿಲ್ಲ ಯಾವ್ದಿದ ಹ್ಮ್ ಹಿಂಗ ಐತಿ ಶುಶ್ರುತ ಕಾಲೇಜ್ ಐತಿ ಅಂತರ ಗೊತ್ತೈತಿ ಆದ್ರರ್ ಆರ್ ಕೆ ಮಂಡೆ ಐತಿಂತ
ಇನ್ನೊಂದು ಇನ್ನೊಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಷನ್ ಆಫ್ ಚೈಲ್ಡ್ ಹೆಲ್ತ್ ಅ್ಯಂಡ್
ಹ ಲೇ ಹೌದೌಹೌದು ಅದೇನೋ ಗೌರ್ಮೆಂಟ್ ಕಾಲೇಜ್ ಐತ್ ನೋಡು ಅದ ಮ್ಯಾಲನೆೇ ಹಾಕ್ಬೇಕಿತ್
ಆಮೇಲೆ ಬೀದರ್ ಗೌರ್ಮೆಂಟ್ನ್ನು ಐತಿ
ಇಲ್ಲಿಲ್ಲ ಬೀದರ್ ಗೌರ್ಮೆಂಟ್ ಕೆಳಗೆ ಆಡ್ ಮಾಡ ದು ಅ ಇಂದಿರಾ ಗಾಂಧಿ ಏನ್ ಮಾಡ ಗೊತ್ತು ಹ ಇಂದಿರಾ ಗಾಂಧಿ ಐತ್ಲ ಅಲ್ಲಿ ಈದಅದವಲ್ಲ ಹುಬ್ಬಳ್ಳಿ ಕಿ ಬೆಳಗ ಕೆಳಗ್ ಯಾವ್ದ ಹಾಕಿ ಹಸನ ಹಾಕಿ ಹ ಸನ್ ಕೇಳ ಶಿವಮೊಗ್ಗ ಶಿವಮೊಗ್ಗ ಆದ್ಮೇಲೆ ಮಂಡ್ಯ ಹಿಂಗ ಹಾಕಿ ಇಲ್ಲ
ತಡಿ ತಡಿ ತಡಿ ಬೆಳಗಾವ್ ತೆಳಗ್ ಹಾಸನ ಹಾಸನ ಅದ ಮೇಲೆ ಶಿವಮೊಗ್ಗಾ ಹಾಕಿನೀ ಹೌದು
ಶಿವಮೊಗ್ಗ ಶಿವಮೊಗ್ಗ ಕೆೇಳಗ್ ಮಂಡ್ಯ ಐತಿಲ್ಲ
ಬೆಳ್ ಬಳ್ಳ ರೀತಿ
ಬಳ್ಳಾರಿ ಬಳ್ಳಾರಿ ಕೆಳಗೆ ಮಂಡ್ಯ ಹಾ ಮಂಡ್ಯ ಕೆಳಗ್ ಇಂದಿರಾ ಗಾಂಧಿ ಹಾಕ
ಉಡುಪಿ ಮ್ಯಾಲಿ ಇದು ಮಂಡ್ಯಾ ಕೆಳಗ್ ಇಂದಿರಾ ಗಾಂಧಿ ಚಲೋ ಆಯ್ತಾನ ಅ ಕೇಳರೇನ
ಚಲೋ ಐತ ಅದು ಹ ಚಲೋ ಆಯು ನೆನಪಾಗಿರ್ಲಿಲ್ಲ ಅಷ್ಟ ಚಲೋ ಅಯ್ತಿ
ನಂಗ ಕಡೆ ಇತ್ತ ಒಟ್ಟದ್ ನಂಗೆ ಯಾಕೋ ಬೇಡಾ ಅನಸೈತಿ ಇಟ್ಟ
ಇಲ್ಲ ಅಕ್ಕ ಆಕೆ ಅಕ್ಕ ಅಂದ್ಲಲ್ಲ ಅವು ಚಲೋ ಇದದಾವ ಮೂರ್ ನಾಕ್ ಕಾಲೇಜ ಅಲ್ಲಿ
ಆಮೇಲೆ ಬೀದರ್ದಂತೂ ಹಾಕೈತಿ ಇಲ್ಲ ಕೇತವಿ
ಹಾ ಆಕೇತಿ ಆಕೈತಿ ಅಲ್ಲ ಅದು ಕಾಲೇಜ ಇಷ್ಟ ಅದು ಈ ಕಾಲೇಜ್ ಳ ಇನ್ನು ಉಳ್ದಿದ್ದು ಪ್ರೈವೇಟ್ಗಿನು ಯಾವು ಉಳ್ದಿಲ್ಲಲ್ಲಾ
ಇಲ್ಲ ಇಲ್ಲಿ ಬಿಜಾಪುರ್ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸ ಬಿಜಾಪುರ್
ಬಿಜಾಪುರ್ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಐತೆ ಏನ್ ಅಲಮೀನ್ ಕಾಲೇಜ್ ಐತೆ ಅದು
ಇಲ್ಲ ಗೌರ್ಮೆಂಟ್
ಅಲಮೀನ್ ಕಾಲೇಜ್ ಇರ್ಬೇಕು ನೋಡು ಬಿಜಾಪುರ್ ಆಫ ನರ್ಸಿಂಗ್ ಅಂತ ಯಾವ್ದ
ಅದು ಬೇರೆ ಐತಿ ಅದು ಬೇರೆ ಐತಿ ಅಲ್ಲ ಮೇನ್ ಬರೆ ಐತಿ ಅಲ್ಲ ಮೀನ್ ಬಗ್ ಐತಿ ಇದು ಬರ ಐತಿ
ಹ ಹಾ ಹಂಗಿದ್ರೆ ಗೌರ್ಮೆಂಟ್ ಕಾಲೇಜ್ ಐತೆ ಅಂದ್ರ ಗರ್ಮೆಂಟ್ ಕಾಲೇಜ್ ಹಾಕಲ್ಲ ಒಟ್ಟು ಗೌರ್ಮೆಂಟ್ ಕಾಲೇಜ್ ಇಗಳು ಅರವಿಕಂತ ಮುಂಚೆ ಇರ್ಲಿ
ಹ ಅಂದ್ರೆ ಈಗ ಕಲ್ಬುರ್ಗಿ ಕೆಳಗ ಹಾಕ್ಲಾ
ಹ್ಮ್ ಆದ್ರ ಯಾವ್ದದು ಗೌರ್ಮೆಂಟ್ ಕಾಲೇಜ್ ಗಳು ಮುಗುದ್ಕೂಲನ ಫಸ್ಟ್ ಇದ್ರಾಗ ಏನಂತ ಂದ್ರ ಆರ್ವಿ ಹಾಕ್ಬೇಕು ಪ್ರೈವೇಟ್ ಒಳಗ ಅಂದ ಸೆವವು ಆಯ್ತಾ
ದಡ್ರಂಗಾವಾದ ಇ ನ
ಆ
ಅದ ಅಡ್ದ್ ಗವತತಾನ
ನಾನು ಆಡ್ಡಾಳತ್ನಲ್ಲಿ ಅಡ್ಡಾಡ್ಕೊಂತ ಮಾತಾಡತನೆ
ಹೌದೇ ಯೆವ್ವ ಅಂಜಿಕಿನೇ ಬಂತು ನನಗ ಒಂದು ಸರತಿ
ಕೀಲಿ ಹಾಕತೆಲ್ಲಾ ಏನ್ ಅ ಒಳಗು ಕೀಲಿ ಹಾಕಿರ್ತಾರ ಕೆಳಗ ಆರ್ತಿನ್ ಆ ಯಾರ ಅಡ್ಯಾಡ್ತಿರ್ಬೇಕಳ
ಇದು ಯಾವವುದೋ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಜಾಬ್
ಹ್ಮ್ ಅದ್ ಹಾಕೊಟ್ಟು ಗೌರ್ಮೆಂಟ್ ಕಾಲೇಜ್ಗಳು ಎಲ್ಲಾ ಅರವಿ ಮ್ಯಾಲ ಇರ್ಲಿ ಇವು ಹೆಸರು ಕೇಳಾರ್ದದ್ದು ಅದಾವಲ್ಲಾ ಗೋರ್ಮೆಂಟ್ ಕಾಲೇಜ್ ಆಫ್ ಬಿಜಾಪುರ ಹಂಗ ಹಿಂಗ ಅಂತ ಅಂತಾವನ ಲಿಸ್ಟ ಒಳಗ ಕೆಳಗ ಹಾಕ್ಬೇಕ ಅಷ್ಟೆ
ಏನ ಕಿಡವಾ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಅಂತ ಏನಾಯತ್ ನೋಡ ಬೆಂಗಳೂರಗ
ಕಿಡವಾ ಐತಿ
ಹ್ಮ್
ಅಷ್ಟು ಗೊತ್ತಿಲ್ಲ ಅಂದ್ರೆ ಪ್ರೈವೇಟ್ ಕಾಲೇಜ್ ಇರ್ಬೇಕದು
ಗೌರ್ಮೆಂಟ್ ಅಂತತಿ ಹಾ
ಗೌರ್ಮೆಂಟ್ ಕಾಲೇಜ್ ಇದ್ರೆ ಅರ್ವಿ ಮ್ಯಾಲ ಹಾಕ ಆದ್ರ ಇನ್ನ ಆಗಕೂ ಮುಂಚೆ ನಂಗ್ ಒಂದ್ಸಲ ಹೆಂಗ ಅನ್ಸ ಅಂದ್ರೆ ಕಿಡುವ ಆತರ ಎಲ್ಲಾ ಗೌರ್ಮೆಂಟ್ ಕಾಲೇಜ್ಗಳು ಅಷ್ಟ ಗೊತ್ತಿಲ್ಲ ಗೊ ಗೌರ್ಮೆಂಟ್ ಕಾಲೇಜ್ ಇದ್ರೆ ಅದು ಸ್ವಲ್ಪ ಗೊತ್ತಿರ್ತೈತಿ ಎಲ್ಲಾರಿಗೂ ಅದಕ್ಕ ನೋಡಿ ಹಾಕಂತ ಅಷ್ಟ
ಹ್ಮ್ ಹ್ಮ್
ಅದ್ನ ಹುಡುಕ ಹುಡುಕಿ ಹ ಯಾವ್ದ್ ಅದು ಅದರ್ದು ಎಲ್ಲಾ ಎಷ್ಟ ಎಷ್ಟ ಐತಿ ನೋಡ್ಕೊಂಡ್ ಕೆಸಿಂತ ಅದ್ ಬೇಕಿದ್ರ ಅರ್ವಿ ಮ್ಯಾಲ ಹಾಕಕ್ ಇಲ್ಲಾಂದ್ರೆ ಸುಮ್ ಸುಮ್ ಯಾವಾರ ಕಾಲೇಜಿಗಳು ಅರ್ವಿ ಮ್ಯಾಲ ಹಾಕಕ್ಕೆ ಹೋಗ್ಬೇಡ ಅದಿನ ಒಂದ್ ಹತ್ ಇಪ್ಪತ್ ಸಾವಿರ ಹೆಚ್ಚ ಹೋದ್ರು ಚಿಂತಿಲ್ಲ ಚಲೋ ಕಾಲೇಜ್ದಾಗ ಓದ್ಬೇಕಷ್ಟೆ
ಹಓ ಅದು ಕರ ಬಿಡ ಆಮೇಲೆ ಇದು ಆಳ್ವಾಸ ಅವ ಏನ್ ಹೆಂಗದಾವ
ಆಳ್ವಾಸ್ ಕಾಲೇಜ್ ಎಲ್ಲಿ ಐತಿ ಅದು ಇಂಜಿನಿಯ ನರ್ಸಿಂಗ್ ಐತಿ ಇಲ್ಲ
ಹ್ಮ್
ಪ್ರೈವಟ್ ಕಾಲಜ ಇಲ್ಲ ಅದು
ಹ್ಮ್
ನ ಪ್ರೈವೇಟ್ ಕಾಲೇಜ್ ಇದ್ರೆ ಇವ್ರು ಕೆಳಗ ಹಾಕ್ಬೇಕಿಲ್ ಮತ್ ನಂಗ ಹೇಳೇ ಇಲ್ಲಲ್ ನೀ ಇಲ್ಲಾಂದ್ರ ಹೇಳ್ತಿದ್ದೆ ತಿ ಅದು
ಅದ ಏನ್ ಗೊತ್ತು ಆರ್ವಿ ಆರ್ವಿ ಐತಿ ಆಮೇಲೆ ಅಮ್ಮ ಸಮಯ ಐತಿ ಆಮೇಲೆ ಇ ಎಸ್ ಐ ಸಿ ಬ್ಯಾಂಗ್ಳೂರ್ ಎಸ್ ಟಡಿ ಎಂ ಧಾರವಾಡ ಆಮೇಲೆ ದಯಾನಂದ್ ಸಾಗರ್ ಇ ಎಸ್ ಐ ಸಿ ಗುಲ್ಬರ್ಗ ಕೆ ಎಲ್ ಬಿ ಬೆಳಗಾವ್ ಕೇಲಿ ಹುಬ್ಳಿ ಸರಿಗಂಗಾ ಆಮೇಲಿ ಸೂಳ್ಯ ಸಪ್ತಗಿರಿಸುಶ್ರುತ
ಹಾ ಶಿಷ್ತ ಈಗ ಯಾವ್ದ್ ಉಳದೈತಿ ಕಾಲೇಜ್ ಆಳ್ವಾಸ ಉಳ್ದೈತಿ ಆಳ್ವಾಸದ್ದ ಸಿಂಗ್ ಕಾಲೇಜು ಚಲೋ ಐ ಅಂತೆ ಎಮ ಎಸ್ ರಾಮಯ ಗ ಎಮ ಎಸ್ ರಾಮಯ್ಯ ಚಲೋ ಐತಿ ಆಕೈತಲ್ಲಾ ಎರಡನದ್ದೇ ಎಂ ಎಸ್ ರಾಮಯ್ಯ ಐತಿ ಆದ್ರ ಅಳ್ವಸ್ ನರ್ಸಿಂಗ್ ಕಾಲೇಜ್ ಹೆಂಗ ಐತೆತ್ ನಿನ್ಂಗ ಏನಾರ ಐಡಿಯಾ ಐತಿ ನಾನು ಅಳ್ವಾಸದ ನರ್ಸಿಂಗ್ ಕಾಲೇಜು ಬಗ್ಗೆ ಕೇಳಿಲ್ಲ ಅಲಾ ನಮ್ಮ ಅಣ್ಣಾನೂ ಅಂದಿದಾನ ಅಲ್ಲಿ ಅಲ್ಲೇ ಓದಿದಂದ ಬಿಡ ಆದ್ರ ಆಳ್ವಸ್ ನರ್ಸಿಂಗ್ ಕಾಲೇಜ್ ಅಂತ ಎಂದು ಮಾತಾಡಿಲ್ಲ ಇವು ಕನಚೂರ್ ಮೆಡಿಕಲ್ ಕಾಲೇಜ್ ಐತ್ಲಯಾ
ಕನಕ್ಚೂರ ಗೊತ್ತಲಲ್ಲೇ ಕನಕ್ ಚೂರು
ಕನಚೂರ್ ಅಂತ ಐತಿ ಅಲ್ಲಿ ಅಲ್ಲಿದ್ದ ಬಗ್ಗೆ ಗೊತ್ತ ಅ ಆದ್ರ ಏನ ಈಗ ಲಿಸ್ಟ್ ಯಾವಾಗ ಹಾಕಕ್ಕಿದನ್ ನೀನ
ನಾಳನೇ ಹಾಕ್ಬೇಕ ಯಾಕಂತಂದ್ರ ಇನ್ನ ನಾಲ್ಕೆ ದಿನ ಐತಿ ಸರ್ವರ್ ಡೌನ್ ಆಗ್ತೈತಿ
ಹೌದ ನ ನಾಳಿಗೆ ಹಾಕುದಂದ್ರ ಈಗ ಉಳ್ದಿದ ಯಾವವು್ದ ಅಳ್ವಸ್ ಉಳ್ದಿದ ಲ್ಲ ಅಳವಾಸ ಆ್ಯಡ್ ಮಾಡಿರ ಸುಳಿಯ ಮ್ಯಾಲನ ಆಡ್ ಮಾಡ್ಬೇಕಷ್ಟೆ ಆದ್ರ ಅದ್ ಸಪ್ತಗಿರಿ ಕಂಪೇರ್ ಮಾಡಿರ ಹಾ ಅದ್ರ ಜಸ್ಟ್ ಆಪ್ಷನ್ ಇಟ್ಟಿರೋದನ ಅದ್ ಹೆಂಗ ಐತಿ ನಾ ನಾಳೆ ನಿನಗ ಬೆಳಿಗ್ಗೆ ಆಹ ನನ್ ಗೆಳತಿ ಕಾಲ್ ಮಾಡಿ ಕೇಳಿ ನಿನ್ಗ್ ಹೇಳ್ತೇನ್ ನಾನ ಅಂದ್ರ ಯಾವ್ದ ಜೆ ಎಸ್ ಎಸ್ ಮೈಸೂರ್ ಐತೆ ಧಾರವಾಡ ಐತೆ
ಮೈಸೂರು
ಹಾ ಜೆ ಎಸ್ ಎಸ್ ಮೈಸೂರ್ ಚಲೋ ಐತ್ಲಿ ಅದು ಅದ ಈ ಇವು ಸಾಾದಾ ಸಾಾದ ಕಾಲೇಜ್ಗಳು ಹಕಿದಿವವಲ್ಲ ಎಲ್ಲಿ ಬಂತತ್ ಹೇಳು ಸಪ್ತಗಿರಿ ಕೆಳಗೆ ಯಾವ್ದೈತ್ ಹೇಳು ಹಾ ಶುಶ್ರುತ ಐ್ತೆನೆ ಸುಶ್ರುತ ಮ್ಯಾಲ ಜೆ ಎಸ್ ಎಸ್ ಮೈಸೂರ್ ಹಾಕು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ್ ಮತ್ತೆ ಆಮೇಲೆ ಈಸ್ಟ್ ವೆಸ್ಟ್ ಕಾಲೇಜು
ಇಷ್ಟು ವೆಷ್ಟಟ್ ಇಷ್ಟ್ ಪಾಯಿಂಟ್ ಅಂತ ಇರ್ಬೇಕಕ್ ನೋಡಿ ಇಷ್ಟು ವೆಷ್ಟಟ್ ಗೊತ್ತಿಲ್ಲ ನನಗ
ಈಸ್ಟ್ ಪಾಯಿಂಟ್ ಬೆಂಗ್ಳೂರು ಇದು
ಹಾ ಇಷ್ಟು ಪಾಯಿಂಟ್ ಬೆಂಗ್ಳೂರ್ ಅದು ಚಲೋ ಐತೆ
ಅದ್ರದ ಬೋಡ್ ಸಿಕ್ಕಿಲ್ಲ ನಂಗು
ಸಿಗ್ಲಿಲ್ಲ ಹುಡ್ಕಾಕ್ ಬರದ ತಗೋ ಜಸ್ಟ್ ಆಪ್ಷನ್ಸ್ ಐಡಿಗೆಲ್ಲ ಇಟ್ಟಿರೋದನ್ನ ಎಲ್ಲಿ ಅಂದ್ರ ಅದು ಜೆ ಎಸ್ ಎಸ್ ಆದ್ಮೇಲೆ ಸಪ್ತಗಿರಿ ಆದ್ಮಲೆ ಜ ಎಸ್ ಹಾಕು ಜೆಸ್ ಎಸ್ ಆದೇಲೆ ಸಪ್ತಗಿರಿ ಹಾಿು
ಹತಗಿರಿ ಯತ್ ನ ಜಯಸ ಸಕನೆ
ಜೆ ಎಸ್ ಎಸ್ ಕೆಳಗ ಇದನ್ ಹಾಕು ಈಸ್ಟ್ ಪಾಯಿಂಟ್ ಹಾಕು
ಹ್ಮ ಅಮೇಲ್ ಸುಶ್ರುತ ಐತಿ. ಆಮೇಲೆ ಹಿಲ್ ಸೈಡ್ ಕಾಲೇಜ್ ಆಫ್ ನರ್ಸಿಂಗ್ ಇದ್ ಬ್ಯಾಂಗ್ಳೂರು
ಬೆಂಗ್ಳೂರು ಹಿಲ್ಸ್ ಎಡ.
ಹಿಲ್ ಸೈಡ್
ಹಿಲ್ ಸೈಡ್ ಅದನ್ನು ಗೊತ್ತಿಲ್ಲ ಅದನ್ನು ಕೇಳಿ ಹೇಳ್
ನಮ್ಮ ಮಾವ ನನಗ ಬಿ ಎಂನ್ ಎಸ್ ಹಾಕ್ಸಿದ್ದ ಇದ ನಮ್ ಕಾಲೇಜ್ ನಲ್ಲಿ.
ಹಿಲ್ ಸೈಡಾ ಹಂಗಿದ್ರ ಹಾಕು. ಒಟ್ಟು ಶುಶ್ರುತಿಂದ ಕಾಲೇಜ್ ಕೆಳಗ್ ಹಾಕ್ತ್ಯ ಮ್ಯಾಲ ಹಾಕ್ತ್ಯ ನನ್ಗ್ ಬಿಟ್ಟಿದ್ದೆ ಆ ಕಾಲೇಜ್ ಹೆಂಗ ಐ ಐತಿ ಅಂತ ಗೊತ್ತಿಲ್ಲಾರ್ದ ಸುಮ್ನ ಮ್ಯಾಲಿ ಸಿ ಬಿ ಸಿ ಇಡ್ಬೇಡ ಅವ್ನ ದು ಹಿಲ್ ಸೈಡ್ ಅಂದು ಕೇಳ್ಬೇಕ ಇಲ್ಲ ಎರಡು ಕಾಲೇಜ್ಗಲ್ದ ಕಿಡುವ ನಿಂಗ ಬೆಳಗ್ಗೆ ಹ ತನ್ ಗುಡುಗೆ ಕೇ ಹೇಳ್ತೇನ್ ನಾನ ಅದ್ರ ಇದನ್ನ. ಹಿಲ್ ಸೈಡ್ ಹೆಂಗೈತಿ ನೀನ ಹುಡುಕ್ಬೇಕ
ಹ್ಮ್
ಆದ್ರೂ ಕೇಳಂಗ ನ ಅಕ್ಕಗಿದನ ಒಂದ್ಸಲ ಕೇಳ್ತೆೇನೆ ಇಲ್ ಲಿಷ್ಟೆಲ್ಲಾ ಹಿಂಗ ಹಿಂಗ್ ಹಾಕೈತಿ ಅಂತ. ನೋಡು ಅದೇನೇನ್ ಆಗುತ್ ಆದ್ರ ಉಳ್ದಿದ್ದು ಕಾಲೇಜ್ ಗಳು ಯಾವ್ ಹೇಳಿ ಈಗ ಪ್ರೈವೇಟ್ ಕಾಲೇಜ್ನಾಗ.
ಪ್ರೈವಟ್ಯಾಗ ಯಾವ ಉಳುದಿಲ್ಲ ಬಿಡ ಆಳ್ವಾಸ್ಲಿ.
ಆಳ್ವಾಸ್ ಒಂದ್ ಉಲ್ದೈತಿ ಕಿಡಬಾವ್ ಒಂದ್ ಹಿಲ್ ಸೈಡ್ ಒಂದ್ ಮತ್ತ ಯಾವ ಕಾಲೇಜ್ ಉಳ್ವದು ನಾರವ ನಾರಾಯಣ ಹೃದಯ ಎಲ್ಲ ನಾಕು
ನಮತೇನ ಇಲ್ಲ ನಾವು ಇಲ್ಲ ಆರ್ ಕೆ ಮಂಡ್ಯ.
ಅರ್ಕೆ ಮಂಡ್ಯ ಒಂದ್ ಐತೆನಾ. ಆರ್ಕ ಮಂಡೆ ಇದ್ಲೇ ಹಾಕು ಅದು ಕಾಲೇಜ್ ಹೆಂಗ ಐ ತಿ ಒಂದ್ಸಲ ಈಕಿ ಎದಾಳಲ್ಲ ನಮ್ ಕ್ಲಾಸ್ ದಾಗಿನಕ ಇದ ಕೇಳಿ ಹಾಕಿರ ಮಂಡ್ಯ ಆಕಿ ಆ ಸೈಡ್ದ್ ಆರ್ಕಿ ಕಾಲೇಜದ್ ಹೆಂಗ ಐತಿ ಎಲ್ಲಾ ನೋಡ್ಕೊಂದ್ ಒಂದ್ಸಲ ಮಾತಾಡಿ ಅವನು ಐದ ಆರ್ ಕಾಲೇಜ್ ಮಿಡಲ್ ಮಿಡಲ್ ಸೇರಿಸಿ. ಅಲ್ಲಿ ಅಂಗಡಿ ಹೊಕಿತ ಮುಂಚೆ ಮಾಡ್ಬೇಕ್ ನೋಡು.
ಹ್ಮ್
ಸುಮ್ಮ ಎತ್ತಗರ ಲ ಇಷ್ಟು ಹಂಗ ನಮ್ಗ್ ಗೊತ್ ತ್ತಿದ್ದಿದ್ರ ಅಂದಾಜಿನ ಮ್ಯಾಲ ಬರಿದ್ ಬೇರೆ ಆಗುತ್ತಾ. ಯವ್ವ ಮತ್ ಮತ್ತದ್ರ ಬಗ್ಗೆ ಕಾಲೇಜ್ ಬಗ್ಗೆ ಕೇಳ್ಕೊಂಡ್ ಬರಿಯೋದ್
ಆ ಮೀನ್ ಈಏಜಿಯಂ ಏಜಿಯಂ ಈಏಜಿಯಂ ಹುಬ್ಳಿ.
ಪೂರ್ತಿ ಏನಮ್ಮತ್ ನ ಕೇಳಿನಿಂಗ ನೀನ್ ಗೊತ್ತಿಲ್ಲ ನಾ ಕತ್ಲಿ ಅದ್ರಾ ಹುಬ್ಳಿ ಒಳಗಿಂದಿ ಜಿ ಎಮ್ನ ಬೇಕಿದ್ರೆ ನನಗ್ ಗೊತ್ತಿದ್ದವ್ರಗ್ ಇಬ್ರಿದರ ಅವ್ರಿಗ್ ಕೇಳ್ ಹೇಳ್ತಿನ್ ನಿಂಗ
ಹ್ಮ್
ಒಂದ್ ಎರಡ್ ಹಾಸ್ಪಿಟ್ ಇದು ಎರಡ್ ಕಾಲೇಜ ಇದ್ ನ ಹೇಳ್ತೇನೆ ಯಾವ್ದ್ ದ್ ಎ ಜಿ ಎಂ ಒಂದು ಬಿಟ್ರ ಇದ ಯಾವ್ದಿದ್ದ ಮಂಗ್ಳೂರೊಳಗೆ. ಅದನ್ನ ಕೇಳ್ ಹೇಳ್ತಿನು ಅ ಹಿಲ್ ಸೈಡ್. ಕಿಡವಾ ನಾರಾಯಣ ಹೃದಯಾಲಯ ಅವ್ನ ನೀನ ಸರ್ಚ್ ಮಾಡ್ಬೇಕಾಗ್ತೈತಿ. ಅವನ್ ಮೂರ್ ಕೇಳು. ಕೇಳಿ ಇವ ಯಾವಯವ ಸೈಡ್ ಆಳವಾಸ ಅಂತ ಕೇಳ್ಬೇಕಲ್ಲಾ ಒಂದು ನಾಕ್ ಕಾಲೇಜ್ ಕೇಳ್ದ್ನ ಎನ್ ಮೂರ್ ನಾ ಕಾಲೇಜ್ ನಿ ಕೇಳ ಒಂದ್ ಪೂರ್ತಿ ಲಿಸ್ಟ್ ರೆಡಿ ಮಾಡಿ ಎಲ್ಲಾ ಫೋ ಒಂದೇ ಕಡೆ ಬರ್ದ ಇಟ್ಕೋ ಪಟ್ ಪಟ್ ಹಾಕಿ ಹಂಗೆ ಹೆಂಗ್
ಇಲ್ಲಿ ಈ ಸಾರಿಂಗ ಕೋಡ್ ಕೋಡ್ ಹೊಡೆದ್ ಕೂಡ್ಲೆ ಹಿಂಗ ಬಂದ್ ಹೊಡುದ್ ಕೂಡ್ಲೆ ಕಾಲೇಜ.
ಹಾ ಕಾಲೇಜ್ ಕೋಡ್ ಹೊಡದ್ರ ಸಾಕ್ ಬಂದ್ ಬಂಡ್ಬಿಥೈತ್ ಅದ
ಹ ಅಂದ್ರೆ ಚಲೋಗಬಿಡು ಕೋಡ್ ಅದಾವ್ ಒಂದ ಕಡೆ.
ಕೋಡ್ ಅದಾವಲ್ಲ ಕೋಡ್ ಹಾಕಿ ವಾಪಸ್ ಅದನ್ನ ಯಾವ್ದ ಯಾವ್ದ ಅಂತ ಹೇಳ್ ಮಾಡ್ಬಿಡು ಇಂಜಿನಿಯರಿಂಗು ಹೋಗೋಕಿತ ಮುಂಚೆ ಯಾಕಂದ್ರೆ ಇಂಜಿನಿಯರಿಂಗ್ ಬಾಳ ಕಾಲೇಜಸ್ ಐತ್ಲ ಇಂಜಿನಿಯರಿಂಗದ ಫಸ್ಟ್ ಬರ್ಕೊಂಡ ಹೋಗುದ ಚಲೋ ಅನಸ್ತತ್ ನನ್ ಪ್ರಕಾರ ಅಲ್ಲಿ ಹೋಗಿ ಯಾವ್ದ್ರ ಯಾವ್ದ್ರ